ಹತ್ತು ಹಲೋ ನಮ್ಸ. ಕರಾ.
ನಮಸ್ಕಾರಾ ಅಕ್ಕಾ ಏನ್ ಮಾಡ್ತಿದ್ದೀರಾ.
ಏನ ಇಲ್ಲ ಸುಮ್ನೆ ಹಿಂಗೆ ಓಡಾಡ್ತಿದ್ವಿ ನೀವ್ ಏನ್ ಮಾಡ್ತಿದ್ದೀರಾ.
ನಾವು ಏನಿಲ್ಲ ಅಕ್ಕ ಊಟಾ ಆಯ್ತ ಇವಾಗಾ. ಊಟಾ ಮಾಡ್. ಡಿ ನಾವು ಓಡಾಡ್ತಾ ಇದ್ವಿ. ಏನ ಅಕ್ಕ ಕ್ವಾಲ್ ಮಾಡ್ಬಿಟ್ಟಿದ್ದೀರಾ.
ಹ್ಹೂ ಹಿಂಗೆ ಮಾಡತ್ತಗೋಣಾ ಅಂತಾ.
ಹೌದ ಚೆನ್ನಾಗಿದ್ದೀರಾ ಹೌದ ಚೆನ್ನಾಗಿದ್ದೀರಾ ಅಕ್ಕಾ.
ಚೆನ್ನಾಗಿದ್ದೀರಾ.
ಅ ನಾವು ಜನ ಮನೇಲೆಲ್ಲಾ ಹೆಂಗ ಇದ್ದಾರೆ.
ಹಾ ಎಲ್ಲಾ ಚೆನ್ನಾಗ ಇದ್ದಾರೆ ಅಲ್ಲಿ ಮನೇಯಲ್ ಎಲ್ಲಾ ಚೆನ್ನಾಗಿದ್ದಾರಾ ಎಲ್ಲಾ ಆರಾಮಾ ಹ್ಮ ಹ್ಮ್. ಛೆನ್ನಾಗ ಇದ್ದಾರೆ.
ಹ್ಮ್ ಓದೋದ್ ಮುಗೀತಾ ಅವಳ್ದು.
ಹೂಉ ಇನ್ನು ಓದ್ತಾ ಇದ್ದಾರೆ.
ಹೌದಾ ಹ್ಮ್ ಮತ್ತ ಅಕ್ಕಾ ಏನ ಊಟಾ ಮಾಡಿದ.
ಓದೋದೆಲ್ಲಾ ಹೆಂಗ್ ನಡೀತಾ ಇದೆ.
ಓದದು ಇದೆ ಅಕ್ಕಾ ಸುಮ್ನೆ ನಡೀತಾ ಇದೆ ಹಂಗೇ ಓಡ್ತಿಲ್ಲಾ. ಇವಾಗ ಹೊಸಾ ವರ್ಷ. ಶ್ ಶ್ ಶುರುವಾಗಿದೆ ಇನ್ನ ಒಂದ್ ದುವರೆ ವರ್ಷ ಇದೆ ಕಾಲೇಜು.
ಹೌದಾ ಅಎಲ್ಲಾ ಚೆನ್ನಾಗ್ ನಡತ್ತ್ ಯವ್ ಊಟ ಏನ್ ಮಾಡದ್ರಿ.
ಟ್ ನಮ್ಮ್ ಲ್ಹೊ ತ್ತೆನಿಲ್ಲಿದ್ರಲ್ಲಿನ್ನಸಾರು ಆಮೇಲೆ ಮಜ್ಗೆ ಇವತ್ತು ಶಾವ್ಗೆ ಪಾಯ್ಸ ಮಾಡಿ ಿದ್ರು.
ಏನಿವ್ ತುಂಬಾ ಅಂದ್ರೆ ಇ ವಿಶೇಷ್ವಾದ ಅಡುಗೆ ಮಾಡಿದ್ದರ್ ಅಂದ್ರೆ ಪ್ರತಿ ಮಂಗಳವಾರ ಹಿಂಗೆ ಮಾಡ್
ಹ್ಮ್ ಅಂದ್ರೆ ಮಂಗಳವಾರ ರ ಮಾಂದಹಾರಿ ಅಡ್ಗೆ ಮಾಡ್ತಾರೆ. ನಾವು ಮಾಂಸ ತಿನ್ ತ್ಂದೆರೋರಿಗೆ ಸಸ್ಯಹಾರಿ ಅಂತ ಶಾವ್ಗೆ ಪಾಯ್ಸ ಏನಾದ್ರೂ ಸಿಹಿ ತಿಂಡಿ ಮಾಡಿರ್ತಾರೆ.
ಹ್ಮ್ಂ ಹ್ಮ್
ತಿವ್ನಿ ಏನ್ ಬಿಡಕ್ಕ ಏನು ವಿಧ ವಿ ದ್ವಾದ್ ಅಡ್ಗೆ ಮಾಡ್ರ್
ಹೌದು ಅಂದ್ರೆ ಮನೆ ಊಟನ್ ತುಂಬಾನೆ
ಓ ಆಗಾಗ ನೆನಪಾಗ್ತಿರುತ್ತೆ ಮನೆ ಊಟ ಹ್ಮ್ ನೆನಸ್ಕೋತ್ ಮನೆ ಊಟ ಅಂತ ಯಾವಾಗ್ಲೂ ನೆಸ್ಸ್ ಕೊಲ್ತಾನೆ ಇರದು ಬಿಡು.
ನೀವೇನೂಟ ಮಾಡಿದ್ರಿ ಅಕ್ಕ.
ನಾನೂ ನಾ ಇವತ್ ನಮ್ ಸ್ನೇಹಿತ್ರ ಮನೆಗ್ ಹೋಗಿದ್ದೆ. ಅಲ್ಲೇ ಊಟ ಮಾಡ್ಕೊ್ಂಬಂದೆ ಆದ್ರೆ ತುಂಬಾ ದಿನ ಆಗಿತ್ತು. ಅದಿಕ್ಕೋಸ್ಕರ ಅವರ್ ಇಲ್ಲೇ ಇವತ್ತ್ ಹೆಂಗೂ ಪ್ರತಿದಿನ ಅಲ್ಲೇ ತಿನ್ನೋದಲ್ಲ. ಹ್ಮ್ ಮತ್ ನಮ್ ಮನೆಯಲ್ಲೇ ಮಾಡೋಗಿ ಅಂತಂದ್ ರು ಅದುಕ್ಕೋಸ್ಕರ ಇಲ್ಲೇ ನಮ್ಮ್ ಫ್ರೆಂಡ್ ಮನೆಯಲ್ಲೆ ಹಾ ನಯ್ ನಮ್ಮ್ ಸ್ನೇಹಿತ್ ರ್ ಮನೆಯಲ್ಲೆ ತಿನ್ಕೊಬಂದ್ವಿ. ಹಾ ಅವ್ದ ಪಲಾವ್ ಚೆನ್ನಾಗ್ ಮಾಡ್ತಾರೆ ಅದಿಕ್ಕೆ ಇಲ್ಲೇ ತಿನ್ನಿ ಅಂತಂದ್ ಅದಕ್ಕೆ ಇಷ್ಟೊತ್ತಾಯ್ ತ್ ಬರೋಷ್ಟ್ರಲ್ಲಿ.
ದಾ
ಹ್ಮ್
ಮತ್ತೆನ್ ಸಮಾಚಾರ ಹಾ ಹೇಳಿ ಕೇಳಸ್ತಾ ಇಲ್ವಾ.
ನಿಮ್ಗಡ್ಗೆ ಮಾಡಕ್ ಬರತ್ತಾ.
ಮಾಡ್ತೀನಿ ಅಂದ್ರೆ ಹ್ಮ್ ನಮ್ಕಡೆ ಮುದ್ದೆ. ಮುದ್ ಅಂದ್ರೆ ಮುದ್ದೆ ಅಷ್ಟಾಗಿ ಏನ್ ಬರ್ ರೋದಿಲ್ಲ ಮುದ್ದೆ ಬರುತ್ ಸ್ವಲ್ಪ ಒಕೆ ಅಂದ್ರೆ ಹಮ್ ಅನ್ನ ಸಾಂಬಾರ್.
ಹ್ಮ್ ಬತ್ಸಾರ್ ಎಲ್ಲಾ ಮಾಡ್ತೀರಾ‌. ‌‌‍‌‌
ಹ್ಮ
ಹ್ಮ್ ಆದ್ರೆ ಆದ್ರೂ ನಮ್ ಕಡೆ ಊಟ ನಿಮ್ ಕಡೆ ಊಟ ತುಂಬಾ ವಿ ಭಿನ್ನವಾಗಿರುತ್ತಲ್ಲ.
ಹ್ಮ್
ನಮ್ದು ಉತ್ತ್ರ್ ಕರ್ನಾಟಕ ರೊಟ್ಟಿ ತಿಂತೀವಿ ನಾವು. ನಮ್ ವಸ್ತಿನಿಲಯ್ದಲ್ಲಿ ಮುದ್ದೆ ಕೊಡ್ತ್ ತರಿಲ್ಲಿ. ಆಗ್ಲೇ ಬಂದ್ ದು ಮೂರ್ವರ್ಷ ಆಗಕ್ಬಂತು ಒಂದು ಮುದ್ದೆ ತಿಂದಿಲ್ಲ ನಾನಿನ್ನಾದ್ರೂನು.
ಹಾ ಹೌದಾ
ಹ್ಞ ನಿಮ್ತಂಗಿ ಅಂತಿರ್ತಾಳೆ ಮುದ್ದೆ ತಿನ್ನು ಮುದ್ದೆ ತಿನ್ನು ಅಂತ.
ಹೌದು ಮುದ್ದೆರೇ ಗಟ್ಟಿ.
ಹ್ಮ್ ಅಂದ್ರೆ ನಿಮಗ್ ರೂಢಿ ಇರುತ್ತಲ್ಲ ತಿಂತೀರಾ ನಮ್ಗೆ ರೂಢಿ ರಲ್ಲಲ್ಲ. ತಿನ್ನಕ್ಕೆ ಆಗಲ್ಲ ನಮ್ ಕಡೆ ಈ ತರ ರೊಟ್ಟಿ ತಾಲಿಪಟ್ಟು ಏನಾದ್ರರು ಮಾಡಿದ್ರೆ ಹಂಗೆ ಬಾರಿಸ್ತೀವಿ ಚೆನ್ನಾಗಿ. ಮತ್ ಅಕ್ಕ ಉದ್ಯೋಗ ಎಲ್ಲ ಹೆಂಗ್ ನಡೀತಿದೆ.
ಹಾ ಚೆನ್ನಾಗೆ ಆಗ್ತ್ ತೆ
ಮತ್ತೆ ಮನೆಲಿ
ಮತ್ತೆ ಹೇಲಬೇಕು ಹಾ ಹೇಳ್ತೀವಿ ಹೇಳ್ತೀವಿ ಮತ್ತ್ ತ್ತೆ ನೀವು ಇತ್ತೀಚ್ಗೆ ಎಲ್ಲಾದ್ರೂ ಹೋಗಿದ್ರ. ಹಲೋ ಹಲೋ ದಪ್ಪ ತಗೊಂಡ್ ಬರ್
ಕೇಳ್ ಸಿಗ ಆ ಕ್ಕ ನಾನ್ ಮಾತಾಡ್ತಿರೋದು.
ಹಾ ಕೇಳಿಸ್ತಿದೆ ಹೇಳಿ ಹಾ ಕೇಳಿಸ್ತಿದೆ. ನಿಮಗ್ ಕೇಳಿಸತಿದ್ಯ್ ನಿಮಗ್ ಕೇಳಸ್ತಿದ್ಯಾ.
ಳಿಸ್ತಿಲ್ವಾ
ಹಾ ಕೇಳಿಸ್ತಿದೆ ಕೇಳ್ ಕೇಳ ಹಾಗ್ ಕೇಳಿಸ್ತಾ ಇದೆ.
ಲ್ಲ
ಕೇಳಿಸ್ತಾನೆ ಇದೆ. ನಿಮಗ್ ಕೇಳಿಸ್ತಿದ್ಯಾ.
ಹ್ಮ್ ಓದೆಲ್ಲ ಮು ಕೇಳಿಸ್ತಿದೆ ಕೇಳಿಸ್ತಿದೆ ಇದು ಓದದೆಲ್ಲ ಮು ಆದ್ಮೇಲೆ ಉದ್ ದ್ಯೋಗ್ದ ಹೆಂಗಕ್ಕ ಕಷ್ಟ ಇರುತ್ತಾ ಉದ್ಯೋಗ ಹುಡ್ಕಕ್ಕೆ
ಹಂಗೇನಿಲ್ಲ ಅಂದ್ರೆ ನಾವ್ ಮೊದ್ಲಿಂದನೇ ಹ ಮೊದ್ಲಿಂದನೇ ಎಲ್ಲಾ ಇಲ್ಲ ಅಂದ್ರೆ ಮದ್
ಅದ್ನಾನು ಈಗ್ಲಿನಾನೇ ಹುಟ್ತಾ ಇದೀನಿ ಯಾರಾದ್ರೂ
ಹ್ಮ್ ಹೌದ್ ದು ಹುಡ್ಕಕ್ ಶುರು ಮಾಡ್ ಕೊಂಬೇಕು. ಹ್ಮ್ ಹ್ಮ್ ಹೌದು ಮತ್ತೆ
ಹಾ ಹೌದು
ಇದ್ರೂ ಸೊ ವಾಗ್ಲೇನೇ ಹಾ ಮತ್ತೆನ್
ನಮ್ಮೂರ್ ಕಡೆ ಅಂದ್ರೆ ಇವಾಗ ಸದ್ಯಕ್ಕೆ ಏನಿಲ್ಲ ಇವಾಗ ಹಬ್ಬ ಯಾವ್ದೂ ಇಲ್ಲ.
ಹ್ಞ ಹ್ಮ
ಹ್ಮ್
ಹಬ್ಬ ಎಲ್ಲ ಇದ್ರೆ ಜೋರಾಗಿ ಮಾಡ್ತೀರಲ್ಲ.
ಅಂದ್ರೆ ಎಲ್ಲಾ ಹಬ್ಬಗಳು ಅಲ್ಲ ಕೆಲ್ವೊಂದು ಮನೆ ದೇವ್ರು ಹಬ್ಬ ಅಂತಿರುತ್ತಲ್ಲಾ.
ಹ್ಮ ಹ್ಮ
ಹ್ಮ ಆತರದ್ದಷ್ಟೇ. ಎಲ್ಲಾ ಹಬ್ಬಗಳು ಏನ್ ಮಾಡೋದಿಲ್ಲ. ಕೆಲ್ವೊಂದು ಅಷ್ಟೆ ಹ್ಮ್
ನಮ್ಮೂರಲ್ಲೂ ಹಬ್ಬ ಐತು ಮುಂದಿನ್ವಾರ ಹೋಗ್ಬೇಕ್ ಒಂದಕೊಂಡೆ.
. ಏನ್ ಊರ್ ಜಾತ್ರೆನ.
ಹ್ಞೂ ಊರು ಜಾತ್ರೆ ಇದೆ. ಹೋಗ್ಬೇಕು ಅಂದ್ರೆ ಕಾಲೇಜಲ್ಲಿ ರಜೆ. ಕೊಡ್ತಿಲ್ಲ.
ಹ್ಮ. ತ್ತಾ.
ಇವಾಗ್ ತಾನೇ. ಶುರು ಆಗಿದೆ ಮತ್ತೆ ರಜೆ ಕೇಳಿದೆ. ಅದೇ ಕೊಡಲ್ಲ ಅ. ಇದು ಒಂದು ವಾರ ಗಟ್ಲೆ ಎಲ್ಲ ಹಬ್ಬ ನಡೆಯುತ್ತೆ. ತ್ತೆ. ನಾನ್ ಬರೀ ಹ ಹೂ ಅಕ್ಕ ಗ್ರಾಮ ದೇವಿ ಜಾತ್ರೆ ಅಂತ. ತರ. ರಥೋತ್ಸವ ಎಲ್ಲ ಮಾಡ್ತಾರೆ. ಚೆನ್ನಾಗ್ ಮಾಡ್ತಾರೆ ಊಟ. ಊಟಕ್ಕೆಲ್ಲ ಊರಿಗೆಲ್ಲ ಊಟಕ್ಕೆ ಹಾಕಿಸ್ತಾರೆ ಆಮೇಲೆ. ಆ ಊರು ಯಾರ. ತವರು ಮನೆ ಆಗ ತವ್ರೂರು ಆಗಿರುತ್ತಲ್ಲ ಎಲ್ಲ ಹೆಣ್ಮಕ್ಳು ಬರ್ತಾರೆ ಅವರಿಗೆಲ್ಲ ಆಸೆ. ಅರಿಶಿಣ ಕುಂಕುಮಕೊಟ್ಟು ಸೀರೆ ಉಡಿಸಿ. ಚೆನ್ನಾಗ್ ಮಾಡ್ತಾರೆ ಅದಕ್ಕೆ ಒಂದ್ ಎರಡ್ ಮೂರ್ ದಿನ ಹೋಗ. ಬರೋಣ ಅಂದ್ಕೊಂಡೆ.
ಹ್ಮ್.
ರಾಜೆ ಕೊಟ್.
ಹ್ಮ.
ಅಲ್ಲ ಅಂದ್ರ ಸುಮ್. ಹ ಅದೇ ಮತ್ತೆ. ಮೂರ್ ವರ್ಷಕ್ಕೋ ಒಂದು ಸರ್ತಿ ಮಾಡ್ತಾರಂತೆ. ಈ ವರ್ಷ ಹೋಗಕಾಗಿಲ್ಲ. ಮತ್ತೆ ಮುಂದಿನ ಸರಿ ಮಾಡ್ತಾರಲ್ಲಕ್ಕ ಅವವಾಗೆಲ್ರೂ ಕರಿತೀನಿ ಬರಿ ನೀವು ಅವವಾಗ.
ಹ್ಮ್. ಬರ್ತೀವಿ ನೀವು ಅಷ್ ಕೆ ನಮ್ಮೂರಲ್ಲಿ ಏನಾದ್ರು ಜಾತ್ರೆು ಹಬ್ಬ ಎಲ್ಲ ಆದಗ್ಬನ್ನಿ ನಾವು ಹೇಳ್ತೀವಿ.
ಹ್ಮ್
ಹ್ಮ್ ಮತ್ತೆನ್ ಚಮಾಚಾರ.
ಸಮಾಚಾರ ಏನಿಲ್ಲ ನೋಡಾದ್
ಹೋಗೋದು ಬರ್ ಸುಸ್ತಾಗ್ಬಿಡುತ್ತೆ ಅಕ್ಕ ಇವಾಗ್ ಗೆ ಪೂರೈಕೆ ಆಗ್ಲಿ.
ಹಮಿಟಾ ಹ್ಮ್ ಹೌದು. ಹ್ಮ್ ಅಂದ್ರೆ ಅಲ್ಲಿ ಮಳೆ ಹೆಂಗಿದೆ.
ಮಳೆ ಎಲ್ಲ್ ಲ್ ಮೊನ್ನೆ ತುಂಬಾ ಆಯ್ತ ಕ ಮೊನ್ನೆ ಅಂತೂ ಸಂಜೆ ನಾಲ್ಕೂವರೆ ಏಳೂುವರೆ ತರ ಕಾಣುಸ್ತಿತ್ತು ಅಷ್ಟು ಕತ್ಲಾಗಿ ಜೋರಾಗಿ ಮಳೆ ಸುರಿತು. ನೆನ್ನೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಇವಾಗ್ಲೇ ಊಟ ಆಯ್ತ್ ತ್ತಲ್ಲ ಇಲ್ಲೇ ನಡ್ದಾಡ್ತಿದ್ದೆ ಗಾಳಿಗೆ
ಹ್ಮ್
ಸ್ತಿತ್ತು.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಕಾಲೇಜ್ಗ್ ಹೋದಾಗ ಏನ್ ತೊಂದ್ರೆ ಆಗೋದಿಲ್ಲ ಹಾ ಅಂದ್ರೆ ನಮ್ದು ಅಂದ್ರ್ ಬೆಳಗ್ ಗ್ಹೊತ್ತು ಬರೋ ತರ ಆಗುತ್ತೆ ಮತ್ ಬರೋದಿಲ್ಲ ಮತ್ ಸಂಜೆ ಹೊತ್ತು ಒಂದೊಂದ್ಸರಿ ಬರೋ ಇಲ್ಲ ಅನ್ಕೊಂಡಿರ್ತಿ ಅವಾಗ್ಲೆ.
ಮಳೆ ಬಂದಿರುದ ಹ್ಮ ಇಲ್ಲ ಹಂಗೇನಿಲ್ಲ ಅಕ್ಕ ಮಳೆ ಬರಂಗಾದ್ರೆ ಗೊತ್ತಾಗ್ಬಿಡುತ್ತೆ ಬೇಗ. ಹಂಗೇನು. ಇದು ಇಲ್ಲ.
ಹ್ಮ್ ಹೌದಾ. ಮತ್ತೆ ಇನೇನು ಸಮಾಚಾರ.
ಸಮಾಚಾರ ಹೇಳ್ಬೇಕಕ್ಕ ನೀವೇ ನಂಗು ಖುಷಿ ಆಯ್ತಕ್ಕ ತುಂಬಾ ದಿನ ಆದ್ಮೇಲೆ ಕಾಲ್ ಕರೆ ಮಾಡಿ. ದಿರ. ಮಾತಾಡೇ ಇರ್ಲಿಲ್ಲ. ಹಾ. ಅವಾಗವಾಗ ಮಾಡ್ತಿರ್ರಿ ಅಕ್ಕ ನಮಗೂ ದೊಡ್ಡವರಿಂದ ಏನಾದರೂ ಸಲಹೆ. ಬೇಕಂದ್ರೆ ತಗೋತೀವಿ.
ಹಾ. ಕೇಳಿ ಅಂತೇನಿಲ್ಲ. ಅಂದ್ರೆ ಏನ್ ಸಂಕೋಚ ಏನ್ ಬೀಳ್ಬೇಡಿ. ಏನ್ ಏನ್ ಕೇಳ್ಬೇಕ ಅನ್ಕೊಂಡ್ರ. ಕೇಳಿ ಅದ್ರಲ್ ಏನಿಲ್ಲ ನೀವು ಅವಾಗವಾಗ ಮಾಡ್ತಾ ಇರಿ.
ಮಾಡ್ತೀನಿ.
ಹ್ಮ್.
ಮನೇಲಿ ಎಲ್ರೂ ಚಿಕ್ಕಪ್. ಅಪ್ಪ ಚಿಕ್ಕಮ್ಮ ಅವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿ.
ಹ್ಮ್. ಹ ಹೇಳ್ತೀನ್ ಅಲ್ಲಿ ನಿಮ್ಮ ಮನೆಯಲ್ಲಿ ಏನೊ ನೀವ್. ಇಲ್ಲ ಹ್ಮ್ ನಿಮ್ಮನೆ ಕಡೆವ್ರು. ನು ಎಲ್ಲಾರ್ನು ಕೇಳ್ದೆ ಅಂತೇಳಿ.
ಹೇಳ್ತಿನಿ.
ಹೌದು ಮತ್ತೆ. ಮತ್ತೆ.
ಮುಂದಿನ ತಿಂಗಳು. ಕ್ಕ ಮತ್ತೆ ಇನ್ನೊಂದು ಜಾತ್ರೆ ದೆ ಊರಲ್ಲಿ.
ಹಾ ಹಾ ಹಾ ಸರಿ ಸರಿ ಸರಿ ಇ ಇರ್ಲಾ ಇರ್ತೀವಿ ಹಾ ಸರಿ ಇ ರ್ತೀವಿ.